ಯಂಡಿ ಇಲ್ಲ ಸುಮ್ನೆ ನಮ್ಮ ಕಸಿನ್ಗೆಲ್ಲ ಫುಲ್ ಹೇಳ್ಬಿಟ್ಟಿದ್ದೆ ಹೋಗ್ತಿದ್ದೀನ ಅಕ್ಕ ಹಂಗ ಅಕ್ಕ ಹಂಗಕ್ಕ ಕ್ಕ ಅಂತ ಅಂದಲ್ಲು.
ಯಾರು?
ಆ ನೀನ್ ನೀನ್ ಹೇಳಿದ್ದಂತಲ್ಲ ನೀನೇನೋ ಲೈಫ್ ಬಗ್ಗೆ ಶೇರ್ ಮಾಡಿದ್ದಂತಲ್ಲ. ನಿನ್ನ ಏನ್ ಶೇರ್ ಮಾಡ್ದ ಏನೋ ನಿನ್ಗೆ ಏನ ಗೊತ್ತಿಲ್ಲ ನೀನ ಒಂದ್ ದೊಡ್ ಮೊಬೈಲ್ ಅವರ ಇನ್ನೊಂದು ದೊಡ್ಡ ಮುಬ್ಬ ಅದ್ರಲ್ಲಿ ಏನೋ ಲೈಫ್ ಶೇರ್ ಮಾಡಿದ್ವಿ ಇಬ್ಬರು ಹಂಗೆ ಹಿಂಗೆ ಅಂತ ಹೇಳ ನನಗ ಏನ್ ಫುಲ್ ಏನ್ ಬೋರ್ ಹೊಡತಿ ಸಿಕ್ಕತ್ತು ಅಂತೋ ಏನೋ ಮಾತಾಡ್ತಿದ್ದೆ ಅವಾಗ ಅದು ಹಿಂಗೆ ಏನ್ ಮಾತಾಡದೆ ನಮ್ಮ ಫ್ರೆಂಡ್ ಜೊತೆ ಮತ್ತೆ ಹೆಂಗ್ ಅನ್ಸದ ನಮ್ ಫ್ರೆಂಡ್ ಅಂತಂದ್ರೆ ನಾ ಚೆನ್ನಾಗ್ ಅನ್ಸದ್ಲು ಮಾತಾಡ್ತಿದ್ವಿ ಲೈಫ್ ಬಗ್ಗೆ ಮಾತಾಡೋದ ನಿಮ್ಮ ನಿನ್ ಲೈಫ ಅಲ್ಲಿ ಲೈಫೇ ಇಲ್ಲ ಅಲ್ಲ ಇನ್ ಮತ್ತ ಇನ್ನೇನ್ ಮಾತಾಡ್ತ ಅಂತ ಕೇಳಿದರ
ಅಯ್ಯೋ ಪಾಫ
ಅದದಕ್ಕೆ ಸ ಇಲ್ಲ ಅವ್ಳು ಹೇಳ್ತಿದ್ಲು ಏನ ಹೇಳಿದ್ಲು ಅವಳು ಅವಳ ಲೈಫ ಅಲ್ಲಿ ಎನ್ ಆತಿದೆ ಅಂತೆ ಅಂತಂದೆ ಅದಕ್ಕೆ ಹಿಂಗೆ ಟ್ರಿಪ್ ಏನೋ ಹೋಗ್ತೀನಿ ನಾ ಟ್ರಿಪ್ ಅಂತಂದ್ಲು ಅಂತಂದ
ಹ್ಮ್
ಅದಕ್ಕೋ ಹೌದಾ ಹೋಗಿದ್ದಾಳಾ ಅಂತ ಕೇಳುದ ಅವಾಗ ನ ಹ
ಕಾಯ್ತಿದ್ದಲ್ವಾ ಹೇಳಕ್ಕೆೆ
ಹ್ಮ ಮತ್ತೆ ನಾನ್ ನೋಡು ಎಷ್ಟು ಕಾನ್ಫಿಡೆಂಟ್ ಆಗ ಬಿಟ್ಟ ಹಾಕಿ ಹೋಗಲ್ಲ ಅಂತಂದ ನೋಡ ಅಟ್ ಲೀಸ್ ಬೆಟ್ಟ ಆತ್ತೆ ಆಕ್ಸೆಪ್ಟ್ಗಿದ್ರ ಹೋಗಕಿತ್ತು ಬಟ್ ಯನೋ ನಂಗೆ ಗೊತ್ತು ಹೆಂಗಾಗುತ್ತೆ ಅದು ಅಂತ ಹೇಳ್ದ ತಾನೆ ನನ್ ಕಾನ್ಫಿಡೆಂಟ್ ಆಗಿ ನನ್ಗೆ ಹಂಗೆ ಗೊತ್ತಾಗುತ್ತೆ
ನಿಂಗೆ
ಜನ ಹೆಂಗೆ ಅಂತ ನನ್ಗ್ ಗೊತ್ತು
ಹ್ಮ್ ಸರಿ ಜನ ಹೆಂಗೆ ಅಂತ ನಿನ್ ಗೊತ್ತಲ್ವಾ ಅದ ಹೆಂಗ ಇದನ್ನು ಹೆಂಗೆ ಅಂತ ಗೊತ್ತು ಹೇಳು
ಹ್ಮ ಗೊತ್ತು ಹಂಗೆ ಮಾಗ ನೋಡು ಎಲ್ಲಾರ್ದು ಹೇಳಲ್ಲ ಹೆಂಗ್ ಹೆಂ ಅಂತ ಎಲ್ಲಾರೂ
ಹ
ಹ ಮಾರ ಫೋನ್ ಮಾಡ
ಹ ಮತ್ತೆ ಹೇಳ್ತಿದ್ದೀನಿ ತಾನೇ ಗೊತ್ತು ಅಂತನ ನಿಂದಷ್ಟೇ ಅಷ್ಟೆ ನೀನ್ ಹಂಗೆಲ್ಲಾ ಬಿಟ್ಟಿ ಹೋಗಿ ಎಲ್ಲ ಮಾಡ್ ತ್ಂಬರಕ್ ಆಗಲ್ಲ ನೀನ್ ಸುಮ್ಮನೆ ಡೈಲಾಗ್ ಹೊಡದೆ ನಿಮ್ಮ ಅಮ್ಮ ಅವ್ರಿಗೆ ಹಂಗಗೆ ಹಿಂಗ ಅಂತ ಹೇಳ್ದೆ ಆಮೇಲೆ ಮತ್ತೆ ನೀನ್ ಹೇಳ್ಬಿಟ್ರಮ್ಮ ನೀನ್ ಹೇಳ್ಬಿಟ್ರೆ ನೀನ್ ಏನು ಹೇಳಿದ್ರೆ ಅದು ಸೀದಾ ಬ್ಯಾಗ್ ಎತ್ಕೊಂಡ್ ಬರ್ತಿರ್ತೀನಿ ಅಂತಂದೆ
ಹ್ಮ
ಬಾಚೆ ಹೋದೆ ಹ್ಮ್ ಹೋಗಕ್ ಕಷ್ಟ ಆಯತ ಲ್ಲ ಪಾಂಡ ಹಿಂಗೆಲ್ಲಾ ಮೆಸೇಜ್ ಮಾಡಿ ನನ್ಗೆ ಇಷ್ಟ ಆಗ್ತ ಪಾಪ ಅವ್ನ್ ಕಾಾಸು ಖರ್ಚು ಮಾಡ್ದ ಇರ ಅವನ್ನನೆಲ್ಲಾ ಐದ್ ಸಾವರ ಹಾಕ್ತೀನಿ ಹ ಇದ್ ಮಾಡ್ತಿ ಇಷ್ಟೆ ಎಲ್ಲಾ ಹೇಳ್ತಾ ಇದ್ದಾನ ಅವನ್ ಪಾಪ ನಿನ್ ಸಲುವಾಗಿ ಏನಾದ್ರು ಅನ್ಸುತ್ತೆ ಗತ್ತಾ ನಿನ್ಗೆ ಏ ಏನಿಲ್ಲ
ಎಂಡ್ಣ ತಿಡಿ ಏನಾರು ಹಾಕದ್ನ ಹೆಂಗ ಹೋಗ್ತಯ ಇಲ್ಲಿಂದ ಅತ್ರು ಕೇಳದ್ನ
ಸಗ ಕೇಳಿಲ್ಲ ಬಟ್ ಆದ್ರೂ ಅವಾಗ ಆ ಮಾತಾದ್ರು ಅಂದತಾನೆ
ಅಂದ ಇಲ್ಲ ಅಂತಲ್ಲ ಅಟ್ಲೀಸ್ಟ್ ಅಲ್ಲಿ ಬಂದಾಗ ಹ್ಮ್
ಹ್ಮ್ ಹ ಅಂತ ಕೂತಿದ್ದ ಅಲ್ಲಿ ಅವಳು ಬಂದಿದ್ರೆ ಚೆನ್ನಾಗಿರೋದು ಹಂಗೆ ಬಟ್ ಆದ್ರೂ ನಾವು ಆ ಒನ್ ಮದ್ವೆೆಗೆ ಎಷ್ಟ್ ಎಂಜಾಯ್ ಮಾಡ್ಬೇಕ ಅನ್ಕೊಂಡ ಅಷ್ಟ ಏನ್ ಎಂಜಾಯ್ ಮಾಡಿಲ್ಲ
ಹಾ ಮಾಡಕೆ ಆಗಿಲ್ಲ ನಮ್ಗೆ
ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ನ
ಹ್ಮ
ಅಂದ್ರೆ ಸಾಂಗು ಅದು ಇದು ಅಂತ ಬರಿ ಆಟಮಟದ್ ಬಿಟ್ರಿ ಅದು ಇದು ಬಾರ್ಸದ ಹಾ ಇದು ಬಾರ್ಸೋದ್ ಬಿಟ್ರೆ ಏನ್ ಹೇಳಿಲ್ಲ ಅದೇ ಡಿಸಿಿ ಅನ್ಸುತ್ತೆ ನೈಟ್ ಎಲ್ಲ ಓಡ್ತಿ ಫಸ್ಟ್ ಟೈಮ್ ನಾನ್ ನೋಡಿದ್ದು ಅಂದಲ್ಲ ಅವನು ಅವ್ರ ಕಸಿನ್ ಒಬ್ಬ ಅದ ಡಿಜು ಅನ್ಸ್ ನಮ್ಗ ಅರ್ಥ ಆಗಿಲ್ಲ ಅಷ್ಟೇ
ಏ ನ
ಬಟ್ ಆದ್ರೂ ಓಕೆ ಚೆನ್ನಾಗ್ ನೋಡ್ಕೊಂಡ್ ಹ ಅದು ನಾವ ಇದ್ದೀವಿ ಅಂತ ಅದೆ ಬಟ್ ಅಷ್ಟೇ ಎಂದ ಮಾಡಿಲ್ಲ ಯಾರನುೂ ಮೀಟು ಆಗಿಲ್ಲ ಅಲ್ವಾ ಎಲ್ಲಾರೂ ಬ್ಯಾಚ್ ಬಂದಿದಿದ್ದಾರೆ ಅಂತಂದ್ರೆ ಅವ್ರ ಫ್ರೆಂಡ್ಸ್ ನ ಯಾರು ಮೀಟ್ ಆಗಿಲ್ಲ ನಾವು ಹೊಸತಾಗಿ
ಹ
ಅವ್ರ ಕಸಿ ನಂಗ ನಾವ್ ಆಿ ಮಾತಾಡಿ ಇ ಇದ್ ಮಾಡಿದಕ್ಕೆ ಅವ್ನೊಬ್ಬ ಅ ಅಷ್ಟೆ
ಹ ನಮ್ದ್ ಎಕ್ಸ್ಪೆಕ್ಟೇಷನ್ ಗೆ ಅವ್ನ್ ಎಲ್ಲಾರೂ ಬರ್ತ ತರ ಎಲ್ಲಾರ್ನು ಮೀಟ್ ಮಾಡಿಸ್ತಾನೆ ಅಂತ ಹೇಳಿದ್ದವ್ನು
ಹ್ಮ
ಹ್ಮ
ಹ್ಮ್ ಅದೇ ಹ ಆ
ನಾವವು್ ರೀಲ್ಸ್ ಮಾಡೋಣ ಅದೇ ರೀಲ್ಸ್ ಮಾಡೋಣ ಅಂತ ಸಪ್ರೇಟ್ ಆಗಿ ಏನದು ಆ ಫೋಲ್ಡರ್ ಮಾಡ್ಕೊಂಡು ರೀಲ್ಸ್ ಎಲ್ಲ ಸೇವ್ ಮಾಡ್ಕೊಂಡು
ಕೊಂತೇಳ್ ಬಿಿಡು ನೀನ್ ಅದೇತನಲ್ಲ ನೀನು ಹತ್ತು ರೂಪಾಯಿ ಮಾಡು ಅಂದ್ರೆ ನೂರೈಐವತ್ತು ರೂಪಾಯಿ ಮಾಡಿರ್ತೀನಿ
ನೀನೇ ಹೇಳಿದ್ದದೆ ಎಲ್ಲಾ ಬಯಸ್ಕೊಬೇಡ ಇವಾಗ ನನ್ ಹತ್ರ
ಹ್ಮ್ ಮತ್ತೆ ಹತ್ ರೂಪಾಯಿ ಮಾಡು ಅಂತ ಹೇಳಿರ್ತನಿ ನನ್ಂಗ ಗೊತ್ತು್ಿನ್ ನೂರೈವತ್ತು ರೂಪಾಯಿ ಮಾಡಿದ ಅಂತಂದ ನೀನ್ ಆಮೇಲೆ ತೋರ್ಸ್ದಾಗೆ ನನ್ಗೆ ಗೊತ್ತ ಫೋಲ್ಡರ್ ಎಲ್ಲ ಇದೆ ಅಂತಂದ ನನ್ಗೇನ್ ಗೊತ್ತು ಫೋಲ್ಡರ್ ಎಲ್ಲ ಇಟ್ಕೊಂಡಿದ್ದ ಅದೆಲ್ಲ ಹೆಂಗ್ ಮಾಡೋ ನಂಗ ಮಾಡ
ಮತ್ತ ಎಲ್ಲ ಗೊತ್ತು ಅಂತಯಾ
ಹ್ಮ್ ಗೊತ್ತು ಎಲ್ಲಾ ಗೊತ್ತು ನನಗೆ ನೀನ್ ಫೋಲ್ಡರ್ ಮಾಡ್ಕೊಂತೆ ಅಂತ ಗೊತ್ತಿರ್ಲಿಲ್ಲ ಅಷ್ಟ
ಹೊಓಡದ ಹಾಕ್ಕ ಕೊಡ್ತೇರಿ
ನಿಮ್ಮ ಅಣ್ಣ ಮದುವೆಗೆ ಫೋಲ್ಡರ್ ಮಾಡಿಲ್ಲ ನೀನು ಅವನ್ ಮದೆ ಮಾಡ್ತ ಅಂತ ನಾನು ಫೋಲ್ಡರ್ ಮಾಡಿದೆ ಬಟ್ ಏನು ಮಾಡಿಲ್ಲ ಅಲ್ಲ ಅಲ್ಲ
ಅಲ್ಲಿ ಒಂದ್ ರೀಲ್ ಸೇವ್ ಮಾಡಿದ್ದ ಅಷ್ಟೇ
ಹ್ಮ್ ಹ್ಮ್ ಹ್ಮ್ ಒಂದು ಒಂದು ಕಷ್ಟ ಬೋಡ್ಕಿ ಜೊತೆ ಮಾಡೋ ರೀಲ್ಸ
ಹಾ ಮಾಡ್ತೀನಿ ನೋ ನಮ್ ಬೋಡ್ಕಿ ಜೊತೆ ಒಂದೇ ರೀಲ್ ಹಾಕಿದ್ರುನು ಒಂದೇ ರೀಲ್ ವೈರಲ್ ಆಗಿದೆ
ಹಾ ಹಾ ಹಾ ನಿಮ್ ಡಾಲಿ ಹೆಂಗಿದೆ
ನಮ ಡಾಲಿ ಚೆನ್ನಾಗಿದೆ ಚೂಟಾಗಿ
ಹಾ ಹೆಸ್ರಲ್ಲಾ ಚೇಂಜ್ ಮಾಡ್ಬಿಟ್ಟೆ ಡಾಲಿ ಗೀಲಿ ಅಂತಂದು ಆ ಚಿಕ್ಕ ದಕ್ಕ
ಇದು ಡಾಲಿ ಅಂದ್ರೆ ಅದು ಬೊಬ್ಲು
ಬಬ್ಲುನ
ಹ್ಮ
ಹಾ ಹಾ ಹಾ ಏನೋ ಹೇಳ್ತಿದ್ದ್ಯಾ ಚಿಿನಕೆ ಅಂತ ಇದ್ದಿದ್ದನ್ನ ಡಾಲಿ ಮಾಡ್ಬಿಟ್ಟೆ ಮೀಂಕೆ ಅಂತಿತ್ತು ಇದಿನ ಬಬ್ಲು ಮಾಡ್ಬಿಟ್ಟೆ ಹಾ ಹಾ ಹಾ ಏನೇನ ಹೇಳ್ತ ಬಿಡು ಏನ್ ಮಾಡದು ಏನ್ ಮಾಡಕ್ ಅಗಲ ಂತ ಕೇಳಸ್ಕೊಂಡಿರಬದು ಏನಂದ್ರಿಲ್ಲ ನಾರಲ್ ಂಗ ಮಾಡಿ ಹೆಂಗೆ ಹೆಂಗೆ ಮನೇಲ್ ಇದ್ದ್ಯಾ ನೀನು ಹೆಂಗಿದ್ಯಾ ಮನೇಲಿ ಅಂತ ಕೇಳ್ಸು ಹೂ ಇಲ್ಲ ಇಲ್ಲ ಹೋಗ್ಬೇಕ ಇನ್ ಸ್ವಲ್ಪ ಇತ್ತ ಇರ್ತಿ ಆಮೇಲೆ ಹೋಗ್ತೀನಿ ಅಂತಂದೆ ಹೌದಾ ಅನ್ಕೊಂಡೆ ಅದ ನೀ ನಿಂಗೆ ಅಲೋ ಕೇಳಿಸ್ತಿಲ್ವಾ ಹೂ ಅದೇ ಹೆಂಗೆ ಮನೇಲ್ಲ ಇದೆಯ ಇನ್ನ ಎಲ್ಲ ಹೋಗ್ದಿರ ಆಚೆ ಅಂತ ಕೇಳಿದ್ರು ಹಾ ಅದಕ್ಕೆ ಇಲ್ಲ ಇಲ್ಲ ಹಾ ಹೋಗ್ತೀನಿನ್ ಸ್ವಲ್ಪ ಹೊತ್ತು ಕೆಲ್ಸಗಳಿದೆ ಮಾಡ್ಬೇಕು ಅಂತಂದ ಅವ್ರ ಅಮ್ಮಗೆ ಅವ್ರಿಗೆ ಬರ ಕೇಳಿದೆ ನೆಕ್ಸ್ಟ್ ವೀಕ್ ಅಲ್ಲ ಅದನ್ನ ನೆಕ್ಸ್ಟ್ ವೀಕು ಲೀವ್ ಇರುತ್ತೆ ಲಾಂಗ್ ವೀಕೆಂಡ್ ನಂಗೆ ಬರಂಗಿದ್ರ ಅವಾಗ ಬನ್ನಿ ನಿ್ ಯಾವಾಗ ಲೀವ್ ಇದೆ ಹೇಳು ಅವಾಗ ಬರ್ತೀವಿ ಹಂಗ ಹೆಂಗ ಅಂತಿದ್ರ ಸರಿ ಹಾಗಿದ್ರೆ ಟ್ವೆಂಟಿ ಸಿಕ್ಸ್ತ್ ಬನ್ನಿ ಬರ್ತಾರ ಅನ್ಸುತ್ತೆ ಗೊತ್ತಿಲ್ಲ ಅವ್ರ ನಮ್ಮತಿಗೆ ಬರ್ತಾರ ಇಲ್ವ ಅವ್ರ ಅಮ್ಮ ಅಪ್ಪ ಬರ್ತಾರ ಏನೋ
ಹ ಅದೆ
ಮತ್ತೆ ನಂದ್ರು ನಿಮ್ಮತ್ತೆ ನಿಮ್ಮ ಹ ನಿಮ್ಮತ್ತೆ ಮಾವ
ಅಲ್ಲ ನಮ್ಮ್ ಮಾವ ಜೊತೆ ಮಾತಾಡಿಲ್ಲ ಅವರೇ ಇವಾಗ ಫೋನ್ ಏನೋ ಮಾತಾಡ್ಬೇಕು ಅಂತ ಇನ್ ಮಾಡ್ತಾ ಇದ್ದಾರೆ ಇದಾನ ಇದಾನ ವಿನತ್ತುು ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಹ ಬಂದ್್ಮೇಲಿಂದ ನಾನೇ ನೆನ್ಸ್ಕೊತಿದ್ರು ಅಂತೇನ ಹೇಳ್ತನೆ ನ ಮತ್ತೆ
ಹೂ ಹೂ ಎನ್ಂತಿಕ ಯಾವ ಖುಷಿಗೆ
ಹ ಅಂತ ನಾರ್ಮಲ್ ಆಗ ಅವವಾಗ ಕೆಲ್ಸ ಎಲ್ಲಾ ಮಾಡ್ದ ಪಾಪ ಒಳ್ಳೆ ಹುಡುಗ
ಅಯ್ಯೋ ನಿಮ್ ಕಡೆ ಯಾರು ಕೆಲ್ಸ ಮಾಡಲ್ವಾ
ಹಂಗ ಅಂತಲ್ಲ ಬೆಂಗ್ಗಳೂರಿಂದ ಬಂದವ್ರು ಅವ್ರ ಎಕ್ಸ್ಪೆಕ್ಟೇಷನ್ೇ ಬೇರೆ ತರ ಇರುತ್ತೆ ಹ ನಾನ್ ಇರೋದೇ ಬೇರೆ ತರ
ಅಯ್ಯೋ ರಾಮ ನಮ್ ಕಡೆ ಬಂದ್ರೆ ಇನ್ನ ಏನ್ ಮಾಡ ಅನ್ ತಾರೋ ನಿಮ್ಮ ಮಾವ
ಯಾಕೆ ನಿಮ್ಮಂದ್ರೆ ಊರು ಇವಾಗ ನೀನ್ ನೋಡು ನೀನ್ ಹೋಗ ಹೊಲ್ದಲ್ಲಿ ಏನಾದ್ರು ಕೆಲಸ ಮಾಡಿದ್ರೆ ಎಲ್ಲಾದ್ರು ಯಾರಾದರು ಎಲ್ಲ ಕೇಳಲ್ವಾ ಓಹ ನೀ ಇಷ್ಟ ಮೆಲ್ಲ ಮಾಡ್ತಮ್ಮ ಗೊತ್ತ ಇರ್ಲಿಲ್ಲ ಅಂತೇಳಿ ನನ್ನಲ್ವ ನಿಮ್ಮೂರಲ್ಲಿ ನಿ ದೊಡಪ್ಪ ಅವರು ಎಲ್ಲ ಯಾರಾದ್ರು
ಅಲ್ಲ ಅಂತರ ಇಲ್ಲ ಅಂತಲ್ಲ ಬಟ್ ಅಷ್ಟು ಮನ್ಸಿಿಗೆ ತಗೋದ್ನಲ್ಲ ಯಾರು ಅಲ್ಲ ಅಷ್ಟು ಮನ್ಸಿಗೆ ಯಾರು ತಗೋಳಲ್ಲ
ಹಕೊಂಡು ಅಲ್ಲೇ ಬಂದ್ ಅಲ್ಲಿ ಮಾಡ್ತವಿ ಅಂದ್ರೆ ನಾವು ಸಿಟಿಯಲ್ಲಿ ಬೆಳೆದವ್ರು ಬೆಂಗ್ಳೂರ್ ವೈ ವೈ ಮಾಡ ನ
ಬೆಂಗ್ಳೂರ್ ಹೆಸರುಷ್ಟೇ ನಿಮ್ದು ಆದ್ರೆ ಗುಣ ಎಲ್ಲಾ ನಿಮ್ದು ದು ಹಳ್ಳಿದೇ ಬಂದಿರೋದು
ಯಾರ್ ನಮ್ದ
ಹಾ
ಹೂ ನಮ್ಮ ಅಪ್ಪ ಅಮ್ಮ ಹಳ್ಳಿ ಜನ ಅವ್ರು ಬಡೂರು ಬಡೂರು ಬಡೂರು ಮನೆಯಿಂದ ಬಂದವರು ನಾವೆಲ್ಲ ರೈತರ್ ರೈತರ ಫ್ಯಾಮಿಲಿ ನಾವೆಲ್ಲಾ ರೈತರು ರೈತರ್ ನಾವವು ಅದಕ್ಕೆ ನಮ್ ಆತರ ಇರುತ್ತೆ ನಮ್ಗೆ ಆಟಿಟ್ಯೂಡ್ ಇ ಶಕ್ತತ ಇಲ್ಲ ಈ ತರಿಸಸೋದಿಲ್ಲ ಇರಲ್ಲ ನನಗೆ
ಈ ಅದ ಅದು ಮಾತ್ರ ಜಾಸ್ತಿ ಇದೆ ನಿನ್ಗೆ ಯಾಕಿಲ್ಲ ನಿನ್ಗೆ ಗಾನ್ಚಾಲಿ ಈಗೋ ಆಟಿಟ್ಯೂಡ್ ಎಲ್ಲಾ ಜಾಸ್ತಿ ಸಿನೆ ಇದೆ
ಲ್ಲ ಇಲ್ಲ
ಯಾಕಿಲ್ಲ
ಹಂಗೆಲ್ಲ ಮಾಡೋದಿಲ್ಲ ನಾವು ನಾವು ನಾರ್ಮಲ್ ಆಗಿರುತ್ತೆ ನಾರ್ಮಲ್ ಜನ ನಾವು ಅ ಆಟಿಟ್ಯೂಡ್ ಎಲ್ಲ ಈ ತರ ಏನಾದ್ರು ಇದ್ರೆ ಜನ ಆಚೆ ಈ ಸಂ ಉತ್ಪಾದನೆ ಮಾಡ್ಕೊಂಡು ಇಷ್ಟು ಬಿಲ್ಡಿಂಗು ಅದು ಇದು ಅಂತಿತ್ತು ಅನ್ನೋದು ಹೆಂಗಿರ್ತಾರೆ
ಹೆಂಗ ಇರ್ತಾರೆ ನಮ್ಮಂಗೆ ನಿಮ್ಮಂಗೆ ಇರ್ತಾರೆ ಅಷ್ಟೆ
ಹಂಗೇನಿಲ್ಲ ನಿನ್ ಗೊತ್ತಿಲ್ಲ ಅಷ್ಟೇ ಅದೇ ಹೇಳ್ತೀನಲ್ಲ ನಿನ್ ತಲೆಯಲ್ಲಿ ಅದೇ ಇರೋದು ಅದಕ್ಕೆ ಗೊತ್ತಾಗೋದಿಲ್ಲ ನಿಂಗೆ
ಎಲ್ಲರ ತಲೆಯಲ್ಲಿ ಅದೇ ಇರುತ್ತೆ ಬ್ರೇಹನ್ ಬಿಟ್ಟು ಇನ್ನೇನ್ ಇರುತ್ತೆ ಮತ್ತೆ
ಅದ ಅದೇ ನಿನ್ ಈಗ ತೊಲೆಯಲ್ಲಿಲ್ಲ ಅದು
ಹ
ಅದಕ್ಕೆ ಮತ್ತೆ
ಹ್ಮ್ ಹ್ಮ್ ಹ್ಮ್
ಹಾ ಇನ್ನೇನ್ ಮಾಡಲ್ಲ ಅದಕ್ಕೆ ಹೆಂಗ ಆಗುತ್ತ
ಹ್ಮ್ ಹ್ಮ್ ಹ್ಮ್ ಹೌದೌದು ಎಲ್ಲಿದ್ದಾರೆ ಮದರಿಂಡಗೆ ಜಾಸ್ತಿ ಮೆ ಮಾತಾಡ್ತಿದ್ಯಾ
ಹ್ಮ್ ನಾವುಮ್ಮ ಹಾಲಲ್ಲಿ ಇದಾರೆ ನಾನ ರೂಮ್ ಅಲ್ಲಿ ಹಾಕ ಮಾತಾಡ್ತಯ
ಮಾತಾಡ್ತೀನಿ ಅದ್ರಲ್ಲೇನ
ಬೇಡಂಗ ಅನ್ಕೊಡೋದಿಲ್ಲ
ಇಲ್ಲ ಇಲ್ಲ ಕೊಡು ಕೊಡು
ಹಮ್ಮತ್ತತ್ಲೆ ಇಲ್ಲ ಇಲ್ಲದೆ ಇರೋರ ಜೊತೆಲ್ಲಾ ಮಾತಾಡೋದಿಲ್ಲ
ಅವರು ಹೇಳ್ಬೇಕಾದ ನೀನೇನ್ ಹೇಳದು
ಓ ಹಂಗಂದ್ರೆ ಇವಾಗ ಅವ್ರ ತಲೆ ಇಲ್ಲಾ ಅಂತ ಹೇಳ್
ನಾನ್ ಹೇಳ್ತಿರೋದು ಅವರು ನನ್ಗ್ ಹೇಳ್ಬೇಕು ಅಂತ ಇದೇ ಇದೇ ಟ್ವೇಸ್ಟ್ ಅಷ್ಟ ಇದೆ ಇದೆ ಇದೆ ಫೋರ್ ಟ್ವೆಂಟಿ ಇದೆ ಘಾಂಚಲಿ ಬಿಡು ಅಂತ ಹೇಳದು ನಿನಗೆ ಇದೇ ಫೋರ್ ಟ್ವೆಂಟಿ ಬುದ್ದಿ ಗಾಂಚಲ್ ನ ಬಿಡು ಅಂತ ಹೇಳ್
ಬಾಯ್ ಬಾಯ್ ಆ